ಹಲೋ ಏನ್ ಮಾಡ್ತಿದಿಯಾ ಚೆನ್ನಾಗಿದೀಯಾ
ಹ್ಮ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದೀಯಾ
ಹ್ಮ್ ನಾನು ಚೆನ್ನಾಗಿದ್ದೆ ಏನ್ ಇ ನಾನ ಏನ ಇಲ್ಲ ಸುಮ್ನೆ ಇದ್ದೆ
ಹ್ಮ್ ನೆನಪ ಮಾಡ್ಕೊಂಡ್ ಕಾಲ್ ಮಾಡ್ಬಿಟ್ಟಿದಯಾ
ಅಂದ್ರೆ ಅದ ಅಣ್ಣನ್ ಮದುವೆ ಬಂತು ಮತ್ತೆ ನೀವಂತೂ ನೆನಪ ಮಾಡ್ಕೊಂಡಿರ್ಲಿಲ್ವಲ್ಲಾ
ಹಾ ಹೇಗಾಯ್ತು ಮದ್ವೆ ಎಲ್ಲ
ಮದ್ವೆ ಚೆನ್ನಾಗಾಯ್ತು ನೀವ ನೆನಪ ಮಾಡ್ಕೊಂಡಿರಿಲ್ವಲ್ಲ ಮದ್ವೆಗೂ ಬರ್ಲಿಲ್ಲ ನೀವು
ಹಾ ಹಾ ಹ ಹೆಂಗಾಯ್ತು ಮದ್ವೆ ಎಲ್ಲ ಫಸ್ಟ್ ಏನ್ ಮಾಡಿದ್ರಿ ಗ್ರೂಮ್ ಟು ಬಿ ಮಾಡ ದ್ರಾ
ಎಲ್ಲ ಮಾಡಿದ್ವಿ ನೀವೇ ಮ ನೀವೇ ಬರ್ಲಿಲ್ಲ ಅಷ್ಟೆ
ಓ ಹೇಗಾಯ್ತು
ಚೆನ್ನಾಗಾಯ್ತು ಮದ್ವೆ ಎಲ್ಲ ಎಲ್ಲಾ ಶಾಸ್ತ್ರಾನೂ ಮಾಡಿದ್ರು ಎಲ್ಲಾ ಇಲ್ಲೇ ಮನ ಹಳದಿ ಎಲ್ಲ ಇಲ್ಲೇ ಮನ್ಯಾಗ ಮನೆಯಲ್ಲೇ ಮಾಡಿದ್ದು
ಹಾ
ಹುಡ್ಗಿ ಕಡೆೆಯಲ್ದರೆ ಎಲ್ಲಾ ಎಲ್ಲೇ ಬಂದಿದ್ರು
ಹಾ ಹೇಗ್ ಹಳದಿ ಹೇಗ್ ಮಾಡದ್ರಿ
ಹ ಅಂದ್ರೆ ಹಾಗ ಮದ್ವೆ ಹುಡುಗ ಮಾಡ್ತಾರಲ್ಲ ಅವಾಗ ಒಂದ್ಸ ನೈ ರಾತ್ರಿ ಒಂದ್ಸಲ ಮಾಡಿದವಿ ಹಳದಿ ಅಂದ್ರೆ ಅವಾಗ ಅರಶಣ ಎಲ್ಲಾ ಹಚ್ಚಿದ್ವಿ ಹಚ್ಚಿ ಒಡವಾಗೆಲ್ಲ ಇದು ಮಾಡಿದವಿ ರಾತ್ರಿನೇ ಸ್ವಲ್ಪ ಜೋರಾಗಯ್ತು ಮದುವೆ ಹುಡುಗಿ ಎಲ್ಲ ಬಂದ ಮೇಲೆ ಹ ಹ್ಮ ಡಾನ್ಸ್ ಎಲ್ಲಾ ಮಾಡಿದ್ವಿ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಅಳದಿ ಎಲ್ಲ ಮಾಡಿದ್ವಿ ನೃತ್ಯ ಮಾಡೋರೆಲ್ಲ ಹ್ಮ ನೃತ್ಯ ಮಾಡೋರೆಲ್ಲಾ ಬಂದಿದ್ರು
ಹೌದಾ ನೀನ್ ಮಾಡ್ದಾ ನೀನ್ ಮಾಡ್ದಿಲ್ವಾ
ನಾನು ಮಾಡಿದ್ದೆ ಆದ್ರೆ ಅವು ಏನು ವೀಡಿಯೋಸ್ ಅ ಮಾಡಕ್ ಕಾಗಲಿನ
ಹೌದಾ ಮಾಡ್ಕೋಬೇಕಕ್ ತಾನೆ ನಾನ್ ನೋಡ್ತಾ ಇದ್ದೆ
ಅಂದ್ರೆ ಫೋನ್ ಎಲ್ಲಾ ನನ್ ಕಡೆ ತಗೊಂಡಿರ್ಲಿಲ್ಲ
ಹಾ
ಹಾಗಂಗಾಗಿ ಮಾಡಕ್ ಆಗ್ಲಿಲ್ಲ
ಹ ಬಳೆ ಶಾಸ್ತ್ರ ಎಲ್ಲ ಚೆನ್ನಾಗ ಆಯ್ತಾ
ಹ್ಮ್ ಬಳೆ ಶಾಸ್ತ್ರನೂ ಚೆನ್ನಾಗಾಯ್ತು ಹಳೆ ದಿನ ಚೆನ್ನಾಗಾಯ್ತು ಹಳೆ ಹಳದಿನ ಎರಡ್ ಸಲ ಮಾಡಿದ್ವಿ ಅಂದ್ರೆ ರಾತ್ರಿ ಒಂದ್ ರಾತ್ರಿ ಸಲ ಮಾಡಿದ್ವಿ ಬೆಳಿಗ್ಗೆ ಒಂದ್ಸಲ ಮಾಡಿದ್ವಿ ಹ ಇಷ್ಟ
ಒಂಬತ್ತೆ
ಮತ್ತೆ ಏನ್ ನೀವೇ ಹೇಳ್ಬೇಕು ಹ
ಹ ಇವಾಗೇಏನು ಊಟ ಮಾಡ್ದ
ಇವಾಗ ಅದೇ ಅಣ್ಣ ಸಾರು ಊಟ ಮಾಡ್ವಿ ನೀವೇನ್ ಊಟ ಮಾಡಿದ್ರಿ
ನಾನ್ ಏನು ಇಲ್ಲ ಇನ್ ಮಾಡ್ಬೇಕು ನಂಗೆ ರೊಟ್ಟಿ ಜೊತೆ ಏನಾದ್ ಆದೂ ಹೇಳು ಮಾಡಕ್ಕೆ
ರೊಟ್ಟೆ ಜೊತೆೇನಾ
ಹ್ಮ್
ಪಲ್ಯ ಮಾಡ್ಕೊ ಕಾಳ್ ಪಲ್ಯ ಮತ್ತೆ ಮೊಸರು ತಗೊ ಶೇಂಗಾ ಪುಡಿ ಮಾಡ್ಕೊ ಇವಾಗ ಕಾಳ್ಪಲ್ಯ ಅಂದ್ರ ಕಾಳ್ಪಲ್ಯ ಅಂದ್ರೆ ನೀನ್ ಇವಾಗ ಹೆಸ್ರು ಕಾಳನ ಕುದಿಸ್ಕೊ ಒಂದ್ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಇಲ್ಲ ನಿನ್ಗದು ಉದದುರ್ ಉದುರ್ ಬೇಕಂದ್ರೆ ನೆನೆಗ್ ಹಾಕು ಅಂದ್ರೆ ನೀರ್ ಲ್ಲಿ ನೆನ್ಸಿಡಕಿಡು
ನೆನ್ಸಿ ಎಷ್ಟೊತ್ ನೆನ್ಸಿಡಾಕಿರ್ಬೇಕು
ಇಾಗ ಒಂದ್ ತಾಸು ಒಂದುವರೆ ತಾಸಂಗ ನೆನ್ಸಿಟಕ್ ಇಡು ಅಂದ್ರೆ ಬಿಸಿ ನೀರ್ ಕಸ್ಬಿಟ್ಟು ಅದ್ರಲ್ಲಿ ಹಾಕು ಕಾಡ್ಲ ಹಾಕಿ ನೆನ್ ಸಿಡಕಿಡು ಅದೆ ಎಲ್ಲಾ ನೆನ ಮತ್ತಲ್ಲ ಕಾಳು ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊ ಟೊಮೆಟೊ ನೀನ್ನ್ ಮೆಣ್ಸಿನ್ಕಾಯಿ ಬೇಕಂದ್ರೆ ಮೆಣ್ಸಿನ್ಕಾಯ್ದು ಇದು ಮಾಡ್ಕೊಂಡ್ ಹಸಿ ಚಟ್ನಿ ಆ ಹಸರು ಚಟ್ನಿ ಮಾಡ್ಕೊತಾರಲ್ಲಾ ಆ ತರ ಅದುೂ ಮಾಡ್ತೇ ಹಾ ಇಲ್ಲಾಂದ್ರೆ ಒಣ ಖಾರ್ ಪುಡಿ ಹಾಕ್ತಿಲ್ಲ ಅಂದ್ರೆ ಅದಾದ್ರರು ಹಾಕು ಎಲ್ಲಾ ಕಟ್ ಮಾಡ್ಕ ಹಾ ಹಂಗಿದ್ರೆ ಈರುಳ್ಳಿ ಕಟ್ ಮಾಡ್ಕೊ ಮತ್ತೆ ಟಮಾಟೊ ಕಟ್ ಮಾಡ್ಕೊ ಮತ್ತ ಒಂದ್ ಬಾಣ ಲಿಲ್ಲ ಅದ ಏನಿಲ್ಲ ಒಂದ್ ಬಾಣ್ಲಿಲಿ ಎಣ್ಣೆ ಹಾಕು ಹಾಕಿ ಒಂದ ಇಷ್ಟ್ ಜೀರಿಗೆ ಸಾಸ್ಬಿ ಹಾಗಾದೆ ಎಲ್ಲಾ ಉರ್ಕೊಂಡ.
ಅಥವಾ ಜಾಸ್ತಿ ಊರಿ ಇಡ್ಬೇಕ್
ಕಡಿಮೆ ಊರಿನ ಇಟ್ಕೊಂಡ್ಬಿಟ್ಟು ಅದನ್ನ ಹುಡ್ಕೋ ಆಮೇಲೆ ಆ ಉಳ್ಳಾಗಟ್ಟಿ ಎಲ್ಲ ಜಾಸ್ತಿ ಸ್ವಲ್ಪ ಕೆಂಪ ಕೆಂಪಗ್ ಬರ್ಬೇಕದು ಅಲ್ಲಿವರ್ಗೂ ಹುರ್ಕೊ ಮತ್ತೆ ಟೊಮಾಟೊ ಹಾಕೋ ಅದು ಹುರ್ಕೊ ಅದು ಎಲ್ಲ ರಸ ಬಿಡುತ್ತಲ್ಲ ಎಣ್ಣೆ ಒಳಗ
ಹಾ ಅವಾಗ್ಲೇ ಉಪ್ಪು ಹಾಕ್ಬೇಕಾ
ಹಾ ಅವಾಗ್ಲೇ ಸ್ವಲ್ಪ ಉಪ್ಪು ಅದ ಹಾಕ ಇಟ್ಕೊ ಆಮೇಲೆ ನನ್ಗ ಕಾಳು ಹಾಕು ಕಾಳು ಹಾಕಿ ಅದನ್ನು ಉರಿ ಅಂದ್ರೆ ಅದ ಮಾಡ ಮಿಕ್ಸ್ ಮಾಡಿ ನಿನ್ಗ ನ ಸ್ವಲ್ಪ ನೀರ್ ಹಾಕ್ಬೇಕು ಹಂಗಲ್ಸಿದ್ರೆ ನೀರ್ ಹಾಕು ನೀರ್ ಹಾಕಿ ಸ್ವಲ್ಪ ಶೇಂಗಾ ಪುಡಿ ಅದು ಇರುತ್ತಲ್ಲ. ಶೇಂಗಾ ಪುಡಿ ಹುರಾಳ್ ಪುಡಿ. ಅದು ಹಾ ಅದು ಹಾಕೋತನಿ ಅಂದ್ ಅದು ಹಾಕೋತನಿ ಅಂದ್ರೆ ಅದು ಹಾಕು ಅದು ಎಲ್ಲ ಹಾಕ್ಬಿಟ್ಟು.
ಹಾ
ಲಾಸ್ಟ್ ಅಲ್ಲಿ ಸ್ವಲ್ಪ ಕೋತಂಬರಿ ಅದ ಹಾಕಿ. ಇದು ಮಾಡು ಚೆನ್ನಾಗ್ ಕಾಣಸುತ್ತೆ ಅವಾಗ.
ಹ್ಮ್ ಮಾಡ್ತೀನಿ.
ರುಚಿನೂ ಚೆನ್ನಾಗಿರುತ್ತೆ.
ಹ್ಮ್ ನಿಂಗೆ ಯಾವ್ದಾದ್ರು ಚಟ್ನಿ ಗೊತ್ತಾ. ಚಟ್ನಿ ತಿನ್ನಂಗಾಗಿದೆ ಆ ತರ ಅಲ್ಲ ಇದು ಹೀರೆಕಾಯಿ ಚಟ್ ಹ್ಮ ಬದನೇಕಾಯಿ ಚಟ್ನಿ ಆ ಥರ ಮಾಡ್ತಾರಲ್ಲ.
ಅದಾ.
ಹಾ
ಇವಾಗ ಬದನೆಕಾಯಿನ ಬದ್ನೆಕಾಯಿ ಸಿಕ್ತಾವಲ್ಲ.
ಹಾ ಅದನ್ನ ಸುಟ್ಕೊಂಡು ಆಮೇಲೆ ಏನ್ ಮಾಡ್ಬೇಕು.
ಮಾಮೂಲ್ಯಾಗ ಸಿಗ್ತಾವಲ್ಲಾ ಬದ್ನೆ ಕಾಯಿ ಅದೇ ಬದ್ನೆಕಾಯಿ ತಗೋ ತಗೊಂಡು ಅದನ್ನ ಸುಟ್ಕೊ. ಸುಟ್ ಮೇಲೆ ಅದ್ರ ಮೇಲ್ಗಡೆ ಶಿಪ್ ಪೇರತಲ. ಅದನ್ನ ತೆಗಬಿಡು ಹಾ ಒಳಗಿರೋ ಬದ್ನೆ ಕಾಯಿನ ಅಷ್ಟೇ ಒಂದ್ ಪ್ಲೇಟಿಗೆ ಹಾಕೊಂಡು ಅದನ್ನ ಸ್ವಲ್ಪ ಕೈಲಿ ಇದು ಮಾಡ್ಕೋ. ಆಮೇಲೆ ಅದಕ್ಕೆ ಹಾ ಆಮೇಲೆ ಒಂದು ಈರುಳ್ಳಿ. ಟೊಮೆಟೊ ಅದೆಲ್ಲಾ ಇದು ಮಾಡ್ಕೊಂಡ್ ಅದಕ್ ಹಾಕಿ.
ಹಾ
ಅದಕ್ ಹಾಕು ಈರುಳ್ಳಿ ಇರ್ಲಿಲ್ಲ ಅಂದ್ರೂ ಬೆಳ್ಳುಳ್ಳಿ ಆದ್ರೆ
ಇರುಳ್ಳಿ ಹುರ್ಕೊಂಡ್ ಹಾಕ್ಬೇಕಾ ಹಂಗೆ ಹಾಕ್
ಹುರ್ಕೊ ಸ್ವಲ್ಪ ಹುರ್ದ್ ಬಿಟ್ಟ್ ಹಾಕಿದ್ರೆ ಚೆನ್ನ್ ರುಚಿ ಬರುತ್
ಹ್ಮ ಇಲ್ಲಾಂದ್ರೆ ಹಸಿ ಹಸಿ.
ಹಾ ಈರುಳ್ಳಿ ಮತ್ತೆ ಟೊಮಾಟನು ಹೆಚ್ಬಿಟ್ಟು ಉದ್ದಕ್ ಹೆಚ್ಕೋ. ಉದ್ದಕ್ ಹೆಚ್ಕೊಂಡು ಉುರ್ಕೊ ಉರ್ಕೊಂಡ. ಹಾ ಅಂದ್ರೆ ಅದು ಬದ್ನೆಕಾಯಿ ಸ್ವಲ್ಪ ಉದ್ದುದಕ್ಕೆ ಬಂದಿರುತ್ತಲ್ಲ ಇದು ಸ್ವಲ್ಪ ಮಿಕ್ಸ್. ಮಾಡುವಾಗ ಕರೆಕ್ಟ್ ಆಗಿ ಇದ್ ಮಾಡಿದೆ ಅಂದ್ರೆ ಕರೆಕ್ಟ್ ಆಗಿ ಮಡ್ಚಿದೆ ಅಂದ್ರೆ.
ನಮ್ಮ ಅಮ್ಮ ಮಾಡೋಡುವಾಗ ಸಣ್ಣ ಕೆಚ್ತಾ ಇದ್ರು.
ಹೌದಾ ನಾನ್ ಉದ್ದದಕ್ಕೆ ಹೆ ಕೊಂಡ್ ಮಾಡಿದ್ದೆ ಅಂದ್ರೆ ಅದು ಎಲ್ಲಾ ಮಿಕ್ಸ್ ಆಗುತ್ತಲ್ಲ ಅದ್ರರಲ್ಲಿ.
ಹ್ಮ್ ಈ ಸತ್ ಈ ಸತ್ತ ಹಿಂಗೆಸ ನೋಡು. ರು ಮಾಡಿ.
ಹಾ ಅದ ಹೆಚ್ಕೊಂಡು ಆಮೇಲೆ ಅದಕ್ ಹಾಕಿ ಉಪ್ಪು ಖಾರ ಎಣ್ಣೆ ನಿನಗೆ ಎಷ್ಟು ಬೇಕೋ ರುಚಿಗೆ ಎಷ್ಟ. ಅಷ್ಟ ಬೇಕು ಅಷ್ಟು ಹಾಕಿ ಸ್ವಲ್ಪ ಕೈಲಿ ಕರೆಕ್ಟಾಗಿ. ಕಲ್ಸ್ಕೋ ಕಲ್ಸ್ಕೊಂಡ್ರೆ. ಚೆನ್ನಾಗಿರುತ್ತೆ.
ಹ ಇದನ್ನ ಯಾವ್ದ್ರ ಯತ್ತರ ಜೊತೆ ತಿನ್ ತಿನ್ಬೇಕು.
ರೊಟಿ ಜೊತೆ ತಿನ್ನು ಬಿಸಿ ರೊಟ್ಟ್. ರೊಟ್ಟಿ ಇರುತ್ತಲ್ಲ ಬಿಸಿ ರೊಟ್ಟಿ ಮಾಡ್ಕೊ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿನ್ನು.
ಕಟಕ್ ರೊಟ್ಟಿ ಇದ್ದಾವಿಲ್ಲಿ.
ಅದ್ರೊಳಗೂ ತಿನ್ನು ಅದ್ರಲ್ಲೂ ಚೆನ್ನಾಗೆ ಇರುತ್ತೆ ನೋಡ್ ಕೊಂಡ್ ತಿನ್ನು ಚೆನ್ನಾಗಿರುತ್ತೆ ರುಚಿ ಎಲ್ಲ ಚೆನ್ನಾಗ್ ಬರುತ್ತೆ.
ಹಾ ಇದು ಕಾಳು ಪಲ್ಯ ಮತ್ತೆ ಅಜಚ್ಚ ಚಟ್ನಿ ಮಾಡ್ಕೊಂತೀನಿ.
ಹ್ಮ ಕಾಳ ಪಲ್ಯ ಜೊತೆ ಸ್ವಲ್ಪ ಮೊಸರು ಮತ್ತೆ ಶೇಂಗಾ ಪುಡಿ ಅದ ಹಾಕೊಡ್ತನ. ಚೆನ್ನಾಗಿರುತ್ತೆ ನು ಅಂದ್ರೆ ಉದುರ್ ಉದುರ್ ಇದ್ರ ಇರುತ್ತಲ್ಲಾ. ಪ್ಪಲೆ ಚೆನ್ನಾಗಿ ಬರುತ್ತೆ ಮೊಸರು ಶೇಂಗಾ ಪುಡಿ ಅಂದ್ರೆ.
ಹೌದು ಚೆನ್ನಾಗಿರುತ್ತೆ.
ಹ್ಮ್ ಕಾಳ ಪಲ್ಯ ಆದ್ರೆ ಹಂಗೆ ಮಾಡಕ್ ಬರ್ತಿತ್ತು ಇವಾಗ ಕಾಳನ್ನ ಮಾಡ್ಕೊಂಡಿದ್ರೆ ಹಂಗ ಸಿಂಪಲ್ ಆಗ ಹಂಗ ಸುಮ್ಮ್ನೆ ತಿನ್ನಾಕ್ ಬರ್ತಿತ್ತು ಇವಾಗ ನೀನ್ ಹೆಂಗು ಇದು ಮಾಡಿರ್ತಿಯಲ್ಲಾ. ಇದ ಮಾಡ್ಕು ಹಾಕೊಂಡ್ಬಿಟ್ಟು ತಿನ್ನು ಹ
ಏನ್ ಮಾಡ್ತಾ ಇದಯ ನೀನು.
ಏನಿಲ್ಲ ಸುಮ್ಮ್ನಿದ್ದೆ ಯಾಕೆ.
ಹ್ಮ್ ಕೇಳ್ದ ನಮ್ಗೆ ಸ್ವಲ್ಪ.
ಹ್ಮ ಹೌದ್ ನೀನ್ ಮದ್ವೆೆಗೆ ಹಾಕ್ ಬರ್ಲಿಲ್ಲ.
ಆ ನಂಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಆಗಿದ್ವು ಅದಕ್ಕೆ ಬರ್ಲಿಲ್ಲ. ತೊಂದರೆಗಳಾಗಿತ್ತು ಮನೇಲೆಲ್ಲ. ತೊಂದ್ರ ಆಗಿತ್ತು ಮನೆಯಲೆಲ್ಲ ಹಾ.
ಅದೇ ನೀನ್ ಬರ್ಲಿಲ್ವ ಅಲ್ಲ. ಏನಾದ್ರೂ ಕೆಲ್ಸ ಏನಾಯ್ತು.
ಅವ್ರಗೆ ಸ್ವಲ್ಪ ಹುಷಾರಿಲ್ಲ ಹಾಗೆ ಬಿದ್ದಿದ್ರು ಅದಕ್ಕೆ.
ಹೌದ ಇವಾಗ ಹುಷಾರಾಗಿದ್ದಾರಾ.
ಹ್ಮ್ ಹುಷಾರಾಗಿದ್ದಾರೆ ಅಮ್ಮ ನೋಡ್ಕು. ಮತ್ತೆ ಮನೆ ಕೆಲ್ಸ ಎಲ್ಲ ನಾನ್ ನೋಡ್ಕೊಂಡೆ ಅದಕ್ಕೆ ಬರಕ್ ಆಗ್ಲಿಲ್ಲ
ಹ ಅನ್ಕೊಂಡು ಏನಾದ್ರು ಕೆಲ್ಸ ಆಯ್ತೇನ ಬಿಡು. ಅದ್ಕ ಬಂದಿಲ್ಲ ಇವಳು ಅಂತ ಹೇಳಿ.
ಹ ಹೌದು ನೆಕ್ಸ್ಟ್ ಇದು ಮತ್ತ ಇರ್ತಾವಲ್ಲ ಅವಾಗ ಬರ್ತನ್ ಬಿಡು ಮದ್ವೆ ಗೃಹ ಪ್ರವೇಶ ಎಲ್ಲಾ ಇರುತ್ತಲ್ಲ ಅವಾಗ ಬರ್ತನೀ.
ಹ್ಮ್ ಅದೇ ಇವಾಗ ಮುಂದನ್ ಸಲಗೃಹ ಪ್ರವೇಶ ಐತೆ ಅವಾಗ ಮತ್ತೆ.
ಇನ್ನೊಬ್ಬ ನನ್ ಮದ್ವೆ ಇರುತ್ತಲ್ಲ ಅವಾಗ ಬರ್ತೀನಿ.
ಹಾ ಮುಂದಿನಸಲ ಗೃಹ ಪ್ರವೇಶ ಐತೆ ಅವಾಗ. ಗಾದ್ರೂ ಬಾ ಬಂದಬಿಟ್ಟು ಹೋಗು.
ಹಾ ನೆಕ್ಸ್ಟ್ ನೀನು ನೀನು ಒಂದ್ಸಲಿ ಹ.
ಮನೇಲೆಲ್ರು.
ಹ್ಮ ಮನೇಲಿ ಇವಾಗೆಲ್ಲಾ ಚೆನ್ನಾಗಿದ್ದಾರೆ ಇವಾಗೆಲ್ಲ ಪರವಾಗಿಲ್ಲ. ಚೆನ್ನಾಗಿದ್ದಾರೆ ಇವಾಗ ಅವಾಗ್ಲ ಮದ್ವೆೆ ಟೈಮ್ ಅಲ್ಲಿ ಸ್ವಲ್ಪ. ಅಪ್ಪ ಅಪ್ಪಂಗ ಹುಷಾರ್ ಇರ್ಲಿಲ್ಲ ಅದಕ್ಕೆ ಬರಕ್ ಆಗ್ಲಿಲ್ಲ.
ಹ್ಮ್ ಮತ್ತೆ ಓದ್ಕೊಳ್ಳೋದೆಲ್ಲ ಕರೆಕ್ಟ್ ಆಗ ಐತ ಏನಿಲ್ಲ ಸುಮ್ನೆ ಇದೆ ಹಾ.
ಓದ್ಕೋತಾ ಇದ್ದೀನಿ ತರಗತಿಗೆಲ್ಲ ಹೋಗಿದ್ದೆ ಅಧ್ಯಾಯಗಳೆಲ್ಲ ಕಣ ಮುಗತಿದ್ದಾವೆ. ಓದಕೋಬೇಕು ನೀನ್ ಓದ್ಕೋತಾ ಇದಿಯಾ.
ಹ್ಮ್ ನಾನು ಓದ್ಕೋತಿದ್ದೆ ಅಂದ್ರೆ ಇವಾಗ ಪರೀಕ್ಷೆ ಬೇರೆ ಬಂದ್ವಲ್ಲ.
ಹ್ಮ.
ಅದಕ್ಕೆ ಓದ್ಕೋತಿದ್ದೆ. ಅಲ್ಲೇನದು ಶಬ್ದ ಅಷ್ಟ ಬರ್ತೈತೆ.
ಪರೀಕ್ಷೆ ಯಾವಾಗ.
ಪರೀಕ್ಷೆ ಇವಾಗ ಮುಂದಿನ. ತಿಂಗ್ಳೇನೋ ಇರ್ಬೇಕು ಅಲ್ಲೇನದು ಜಾಸ್ತಿ ಶಬ್ದ ಬರ್ತೈತಲ್ಲ.
ಹ್ಮ ಆಮೇಲ್ ಮಾಡ್ತೀನಿ.